ಹಲೋ
ಏನ್ ಮಾಡ್ತಿದ ಅಪ್ಪಾ ಓದು
ಏ್ ಓದ್ತಾ ಇದ್ದನ್ ಗುರು ನೀವೇನ್ ಮಾಡ್ತಾ ಇದ್ರಾ
ನಾನು ಓದ್ತಾ ಇದ್ದೀನಿ ಮಳೆ ಬಂತ ನಿಮ್ ಕಡೆ
ಹ ಆಹ ಬೆಳಿಗ್ಗೆ ಅಷ್ಟು ಒಂದು್ ನಾಲ್ಕು ಗಂಟೆ ಸ್ಟಾರ್ಟ್ ಆಗಿದೆ ಮಳೆ ಇಲ್ಲಿವರೆಗೂ ನಿತ್ಯ ಇಲ್ಲ ನಮ್ಮ ಊರಲ್ಲಿ ಆ ಯಾವ್ದದು ನದಿ ಹಏರಿೋತರ ನೀರ್ ಇರ್ತ ಐತೆ
ಹೌದಾ ಯಾವ್ನದೇ ಇರಯೋದ್ ನೀ ಮೂರಲ್ಲಿ ಮೂರಲ್ಲಿ
ಹ ಈಗ ಬ್ರಹ್ಮ ಯಾವ್ದು ಬ್ರಹ್ಮಪುತ್ರ
್ಮ ನಮ್ಮ್ ರಾಜ್ಯದಲ್ಲಿ ಅರಿಯೋದಿಲ್ಲ ಅದು ಆ ಕಡೆ ಆಸಾಂ ಕಡೆ ಎಡೆ ಆರದು
ನಾನ್ ನಾನು ಎದಿದ್ದೇನೆ
ಇವ ನೀವ್ ಎಲ್ಲಿ ಇದ್ದೀವಾ ಪ್ರೆಸೆಂಟು
ಅಸ್ಸಾಂ ಅಲ್ಲ ಇದನ್ ಗುರು ನಾನ ಇವಾಗ
ಅಸ್ಸಂ ಅಲ್ಲಿ ಏನ್ ಮಾಡ್ತೀವಿ ಅಸ್ಸಾಾಮ ಅಲ್ಲಿ ನೀನು
ಅಂದ್ರೆ ನಾನು ಇದು ಮಾಡಿದ್ನಲ್ಲ ಅಂದ್ರೆ ಸೈನ್ಸ್ ಮಾಡಲ್ಲ ಸ್ ಸೈನ್ ವನ್ಸಿ ಖಾಲಿ ಇತ್ತು ಆ
ಹ್ಮ್
ಇದು ಆನ್ಲೈನ್ ಅಲ್ಲಿ ಏನೋ ಒಂದು ನ್ಯೂಸ್ ಬಂತ ನ್ಯೂಸ್ ಅಲ್ಲಿ ವೇಕೆನ್ಸಿ ಇತ್ತು ಆ ವೇಕೆನ್ಸಿಲಿ ಫಾರ್ಮ್ ಫಿಲ್ಅಪ್ ಮಾಡಿದ್ದೆ ಹಂಗಾಗಿ ನಮ್ದ ಒಂದು ಜಾಬ್ ಆಗಿದೆ ಇಲ್ಲಿ ಹಸ ಮಲ್ಲೆ
ಹ
ಹಾ ಜಾಬ್ ಆಗಿದೆ ರೂಮು ಮತ್ತೆ ಪಡ್ ಎಲ್ಲ ಅವರೇ ಪ್ರೊವೈಡ್ ರೂಮ್ ಪಡ್ು ಎಲ್ಲ ಅವರೇ ಪ್ರೊವೈಡ್ ಮಾಡೋದು ಕಂಪನಿ ಅವರೇ ಹಲೋ
ಹ ಅಂದ್ರೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ
ಸ್ಯಾಲ್ರಿ ಬರುತ್ತಪ್ಪ ಒಂದ್ ಅರವತ್ತೆಂಟು ಮೊನ್ನೆ ಅರವತ್ತೆಂಟು ಸಾವಿರ ಬಂತು ಇವತ್ತ ಏನ ಒಂದ ಸಾರ ಇನ್ಕ್ರೀಸ್ ಮಾಡಿದೀನಿ ಅಂತ ಹೇಳವ್ರೆ ಸಾಫ್ಟವೇರ್ ಉರಕರತದೋ
ಹೌದಾ ಸಾಫ್ಟೇರ್ ವರ್ಕ್ ಮಾಡೋದು ನೀವು ಅಂದ್ರೆ ಒ್ ಎಷ್ಟು ವರ್ಷ ಆಯ್ತಮ್ಮ ಅನ್ ಹೋಗಿ ಕೆಲ್ಸಕ್ಕೆ ಹೋಗಿ
ಹ್ಮ್ ಬನ್ನಿ ಮತ್ತೆ ಅಸ್ಸಾಂಗೆ ಯಾವತ್ಾದ್ರು ಇಲ್ಲಿ ಆ ಕಡೆ ಈ ಕಡೆ ಟ್ರಿಪ್ ಮಾಡೋಡ
ಬರ್ಬೇಕುಡುವ ಈಶನ್ಯರ ಬರ್ಬೇಕಕ್ ಅತತಿ ಅದು
ಹಾ
ಆ ರಾಜ್ಯಕ್ಕೆ ಮರೋ ವಿಸ್ಣರ ರಾಜ್ಯ ಈಶಾನ್ಯ ರಾಜ್ಯ
ಹೌದೌದು ಇಲ್ಲಿ ಇನ್ನೊಂದಪ್ಪಾ ಇವಾಗ ನೋಡು ಇಲ್ಲಿ ಬಂದಿದನಲ್ಲ ಲೋಕಲ್ಸ್ ಅವರು ನೋಡ್ಬಿಟ್ಟು ನಗು ಬರುತ್ ನನಗೆ ಸೇಮ್ ಟು ಸೇಮ್ ಒಬ್ಬ್ರ ತರನ ಎಲ್ರ ಅವ್ರೇ
ಹೌದು
ಹ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಇರ್ತವಿ ಒಬ್ಬ ಒಬ್ಬರುರಲ್ಲ ನಾವು ಡಿಫ್ರಂಟ್ ಡಿಫ್ರಂಟ್ ಆಗಿರ್ತಾನೆ ಇವ್ರಲ್ಲ ಹಂಗಿಲ್ಲ ಕಣ್ಣು ಉಬ್ಬನು ಕೆಂಪಗಿರುತ್ತೆ ಕೂದನು ಕೆಂಪ ಇರುತ್ತೆ ಮುಖಾನೂ ಕೆಂಪಗಿರುತ್ತೆ ಹ
ಅಂದ್ರೆ ಅದು ಅ್ರೆ
ಹಂಗೆ ಆ ಸಾಮಾನು ಕೆಂಪಗಿರುತ್ತೆ
ಪಾಗ್ದಾಲಿ ಅಂದ್ರೆ ಪಾಗ್ದಾಲಿ ಅಲ್ಲಿ ನೇಪಾಳ್ ಬಾರ್ಡರ್ ಇದೆ ನೇಪಾಳ ಮತ್ತೆ ಭೂತಾನು ಹ ನೇಪಾಳ ಎಲ್ಲ ಅಂದ್ರೆ ಅಸ್ಸಾಂ ತಾನೆ ದು ಪಾರ್ ಇ
ಚೀನಾ ಭೂತಾನು ನೇಪಾಳ ಎಲ್ಲಾ ಹತ್ರರನ ಆಗುತ್ತ ಅವ್ರಿಗೆ ಅಲ್ಲ ಬರ್ತಾರೆ ನೋಡಿಲ್ಲಿ ಎಲ್ಲಾ ಕೆಂಪ್ ಕೆಂಪ್ ಇದೆ
ಹ
ಹಾ ಯಾಕಂದ್ರೆ ಊರಲ್ಲ ಎಲ್ಲಾ ಬಿಸಿಲಿಗೆ ಎಲ್ರ ಕಪ್ಗಾಗಿರ್ತಾರೆ ನೋಡಿ ಇಲ್ಲಿ ನೇಚರ್ ಎಲ್ಲ ಚೆನ್ನಾಗಿತೆ ಹ್ಮ್ ನಾನ ಊರಲ್ಲಿ ಇದ್ದಾಗ ನನ್ಗೆ ಎಲ್ರುೂ ಕರಿಯ ಕರಿಯಾ ಅಂತ ಕರ್ತಿದ್ರರು ಇಲ್ಲಿ ಬಂದ್ಮೇಲೆ ಎಲ್ರುೂ ಏನ್ ಗೋರು ಬೇಗ ಬಿಟ್ಟಿದೆ ಏನಾದ್ ರಸ್ತೆ ಇ ಹಾ ಸ್ನೋ ಪೂಳದಿರ್ತಲ್ಲ ಅಂದ್ರೆ ಐಸ ಹಾ ಅದೇ ಮೊನ್ನೆ ಸ್ಟೋರಿ ಇಟ್ಟಾಗ ಎಲ್ರರು ಮೆಸೇಜ್ ಆಗ್ತಾರೆ ಏನ್ ಎಫೆಕ್ಟ್ ಆಾಕಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಹ ಹ್ಮ್ ಏನದ ಸೌಂಡು ಡಿಸ್ಟರ್ಬನ್ಸ್ ಆಗ್ತೇತಲ್ಲ
ಯಾವ್ ತರ ಬರ್ತದೆ ಸೌಂಡು
ಒಂಥರಾ ನೀವೇಏನೋ ಕೆಲ್ಸ ಮಾಡೋ ತರ ಕೇಳ್ತತೆ
ಾಗ
ಹ ಹಾ ಇವಕ್ಕೆ ಆತ್ದವದು ಅಲ್ಲಾ ಮತ್ತೆ ಅಲ್ಲಿ ಊರಲ್ಲಿ ಇದ್ದಿದ್ದ ಬೇಜಾರಾಗಿರುತ್ತೆ ಹೌದೌದುಲ್ಲ ಊರಲ್ಲ ಇದಿದ್ದು ನಿಮ್ಗ ಏನೋ ಬೇಜಾರಾಗಿರುತ್ತೆನ ಬನ್ನಿ ಮತ್ತೆ
ಮೆ ಟೀಕೆ ಇಲ್ಲಿಂದಟ ಇದಯ
ಹ ಟ್ರೈನ್ ಇದೆ ನೋಡಿ ಇಲ್ಲಿ ಅಂದ್ರೆ ಹ ಇಲ್ಲಿ ನಿಮ್ಮ ನಿಮ್ ಡಿಸ್ಟ್ರಿಕ್ ಇಂದಾನೇ ಬರುತ್ತದೆ ಮದ
ನಮ್ದ ಡಿಸ್ಟ್ರಿಕ್ಟ್ ಯಾದಗಿರಿಯಿಂದ ಟ್ರೈನ್ ಇದೆ ಅಲ್ಲಿ ಇದೆಯಾ
ಹೌದು ಗುಲ್ಬರ್ಗ ಇಂದ ನಾಗರ್ಕಲ್ಲಿ ಅಂತ ಒಂದು ಟ್ರೈನ್ ಬರುತ್ತೆ
ಬಾಂಬೆ ಹೋಗೋದು ನ
ನಾಗರ್ಕೋಲೆ ಬಾಂಬೆ ಏನಕ್ಕ ಗೊತ್ತೇಳ
ಹೌದು ನರ್ಪುರ್ ಎಕ್ಸ್ಪ್ರೆಸ್ ಅಂದ್ರೆ ಇಲ್ಲಿ ಹತ್ತ ಅದು
ಅಂದ್ರೆ ನಾಗರ್ಕಲ್ಲಿಯಿಂದ ಮುಂಬೈಗ ಇರೋದು ಮುಂಬೈಯಿಂದ ಮತ್ತೆ ನಾಗರ್ಕೊಲ್ಲಿ ರಿಟರ್ನ್ ಬರುತ್ತದು ಯ
ನಾಗರಕೋಲಿ ಎಕ್ಸ್ಪಸ್ಂಟ್ರ ಇದೆ ಹದು ನಾಗರಕೋಲಿ ಬರುತ್ತೆ ಅದು
ನಾಗರ್ ಕೊಹ್ಲಿ ಕಲ್ಕತ್ತಾ ಹತ್ರ ಬರುತ್ತೆ ಕಲ್ಕತಿಂದ ಅಸ್ಸಾಂಗೆ ಒಂದು ಟ ಟೂ ಆರ ಜ ಹ್ಮ್
ಬರ್ಪೂರಿ
ಅಂದ್ರೆ ರಿಸರ್ವೇೇಶನ್ ಮಾಡ್ಕೊಂಡ್ ಬನ್ನಿ ಜನರಲ್ಲ್ಲ ಬಂದ್ರೆ ಸತ್ ಹೋಗ್ಬಿಡ್ತಾರ ನೋ ನೀವು ಹ
ಚಲ್ದಾರ
ಹಾ
ರಜರ್ವಷನ್ಲ್ಲಿ ಬರ್ಬೇಕು
ಅದೇ ರಿಸರ್ವೇಶನ್ ಮಾಡ್ಕೊಂಡಂದ್ರೆ ಒಂದ್ಸೂರು ಏನ ಆರಾಮಾಗಿ ಬರ್ತರ ಜನರಲ್ ಅಲ್ಲಿ ಬಂದ್ರೆ ಎವಿ ಗಲೀಜು ಟಿ
ಟಿಕೆಟ್ ಬುಕ್ ಮಾಡ್ಲ ಇವಾಗ
ಹ ನೀವುಇವಾಗ ಟಿಕೆಟ್ ಬುಕ್ ಮಾಡಂದ್ರೆ ಶೀಡ್ ಸಿಗ ಡೌಟ ಒಂದ್ ವಾರಕ್ಕಿಿನ ಇವಾಗ ನೆಕ್ಸ್ತಾರೀಕು ಇವತ್ ಇಪ್ಪತ್ತೆಂಟ ಅಲ್ವಾ ನೆಕ್ಸ್ ಐದ ಇಲ್ಲ ಆರನೇ ತಾರೀಕು ಬ ಮಾಡಿ ಅಂದ್ರೆ ಅವಾಗ ಊಟಿಕನ್ ಸಿಗದು
ಹೌದ
ಏನು ಕೇಳತಲ್ಲ ಗುರು ನೀವು ಮಾತಾಡೋದು
ಎಲ್ಲ ಅದು ಬ್ಲೂಟೂತ್ ಕನೆಕ್ಟ್ ಮಾಡಿದಲ್ಲ ತರದೆ ಫೋನ್ ಏನಾಗಿದೆ
ಏನ ನೆಟ್ವರ್ಕ್ ಇಶ್ಯೂ ಇರ್ಬೋದನ್ನ ಸುತ್ತ ನೋಡಿ ನಿಮ್ಮ ಹತ್ರ
ನೆಟ್ಕ್ ಬ್ಲೂಲ್ಲ
ಹ್ಮ್
ಇವಾಗ
ಹಾ ಇವತ್ತು ಕೇಳ್ತಾ ಇದೆ ಇಲ್ಲಿ ಒಂಥರ ವಿಚಿತ್ರವಾಗಿ ಅಡ್ಗೆ ಮಾಡ್ತಾರಪ್ಪಾ ಅಡುಗೆ ನೋಡಿ
ಯಾವ ತರ ಮಾಡೋದು ಅಡುಗೆಯಲ್ಲಿ
ಹ ಅಂದ್ರೆ ಇವಾಗ ನೋಡು ನಮ್ ಕಡೆ ಏನು ಆ ಸೌದೆ ಒಲೆ ಮೇಲೆ ಎಲ್ಲಾ ಗ್ಯಾಸ್ ಅಡುಗೆ ಮಾಡ್ತಿತ್ತ ತಾನೆ
ಹ್ಮ್
ಇವ್ರ ಇವ್ರು ಆತರ ಎಲ್ಲ ಇಲ್ಲಲ್ಲ ಇಸ ಬೀಳತಿರ್ತಲ್ಲಾ ಒಂದೊಂದ್ ಸೈಡು
ಹ್ಮ್
ಮೊನ್ನೆ ಹೋಗಿದ್ದೆ ಟ್ರಿಪ್ಪಿಗೆ ಅಂತ ಹೋಗಿದ್ದೆ ಅಲ್ಲಿ ಒಂದು ಹೋಟ್ಲಲ್ಲಿ ಮಾಡ್ತ ಇದ್ರು ಇದು ಮರಳಲ್ಲಿ ಕಲ್ಬುರ ಆಲ್ಲ ರೌಡ್ ಸೇಪಲ್ಲಿ ಕಲ್ಲು
ಹ್ಮ ಹಾ
ಅಂತ ಆ ತರಕಲ್ಲ ಬೆಂಕಿ ಇಲಾಖೆ ಸುಡ್ತಾರೆ ಪಸ್ಟ್ ಫಸ್ಟ್
ಹ್ಮ್
ಸಟ್ಟ ಚಿಕನ್ ಇಲ್ಲ ಮಟನ್ ಒಂದು ಬುಟ್ಟಲ್ ತಗೊಂಡ್ ಆ ಚಿಕನ್ ಆ ಅದು ಕಲ್ಲೆಲ್ಲ ಒಂದ್ ಬುಟ್ಟಿಲ್ ಹಾಕ್ಬಿಟ್ಟು ಕಲ್ ಮೇಲೆ ಚಿಕನ್ ಎಲ್ಲ ಮಟನ್ ಹಾಕಿ ಮೇಲ್ಗಡೆ ಮುಚ್ಚಿಟ್ಬಿಟ್ಟು ರೆ ಅದು ಚಿಕನ್ ಮಟನ್ ಆಟೋಮೆಟಿಕ್ ಆ ಎಲ್ಲ ರೈತರಗ ಬಿಟ್ಟಿಂತೆ
ಹೌದಾ ಆತರ ನ ಮಾಡೋದಲ್ಲ ಅಡಗೆ
ಹಾ ಕಲ್ಲ ಆ ಕಲ್ಲಿನ ಹೀಟಿಗೆ ಎಲ್ಲಾ ಬೆದಿರುತದು ಒಥರ ಡಿಫ್ರೆಂಟ್ ಟೆಸ್ಟು
ಹೌದಾ
ಮಸಾಲೆ ಅದನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕ್ ಬಿಡ್ತಾರ ಅದ ಮೇಲೆ ಆಮೇಲೆ ಕಲ್ಲೆಲ್ಲ ಹೊರಗಡೆ ತಗದ್ಬಿಟ್ರೆ ಮುಗೀತಾಪ ಮಂಚೂರು ಹೊರಗಡೆ ಐಸ್ ಇಟ್ಬಿಟ್ರೆ ತಣ ಆಗತ್ತೆ
ಹ್ಮ್
ಅಂದ್ರೆ ಎವಿ ಟೀ ಕುಡಿತರಪ್ಪ ಇಲಿ ಟೀ ಕಾಫಿ
ಹೌದಾ ಅಲ್ಲಿ ಯಾಸ ಆಸಾಮ ಅಂದ್ರೆ ಮತ್ತೆ ಚಛಾ ಜಾಸ್ತಿ ಕುಡ್ತಾರ ಅಲ್ಲಿ ಟೀ
ಹ್ಮ ಇಲ್ಲಾಂದ್ರೆ ಬಿಸಿನೀರು ಹಾ ಬಿಸ ಸೇರು
ಹ್ಮ್ ಹೌದಾ ಬಿಸಿನೀರ್ ಯಾಕ ಕುಡ್ತಾರ ಅಲ್ಲಿ
ಹಾ
ಬಿಸಿನರು ಯಾಕ ಕುಡಿತಾರ
ಕೋಲ್ಡ್ ಇರತ್ತಲ್ಲಾ ಹೆವಿ ಕೋಲ್ಡ್ ಇಲ್ಲಿ
ಹೌದಾ
ಹ್ಮ್ ಇವಾಗ ಕೋಲ್ಡಗೆ ಬದುಕೋಬೇಕಂದ್ರೆ ಏನಾದ್ರು ಮಾಡ್ಬೇಕಲ್ಲ
ಹ್ಮ್ ನಿಜ ಹ ಬರ್ತೇನಿ ಅಂದ್ರೆ ಒಂದ್ ದಿನಕ್ ಬರ್ಬೋದ ಅಲ್ಗೆ ಇಲ್ಲಿ ಅ ಎಷ್ಟ ದಿನ ಆಗ್ಬೋದು
ಹಾ ಬನ್ನಿ ಬನ್ನಿ ಚೆನ್ನಾಗ ಚೆನ್ನಾಗಿರುತ್ತೆ
ಏನ್ ಸೌಂಡ್ ಕೇಳ್ತ ಇದ್ಯಾ
ಹಾ
ಏನೋ ಸೌಂಡ್ ಕೇಳ್ತಾ ಇದೆ
ಹೌಟಾ ಅದು ಅಂದ್ರೆ ಇಲ್ಲಿ ಒ ಚೋರು ಗಾಳಿ ಜಾಸ್ತಿ ಬಂದ್ಬಿಡುತ್ತೆ ರೂಮ್ ಅಲ್ಲಿ ವಿಂಡೋಸ್ ಓಪನ್ ಮಾಡಿದ್ದೇನು
ಹೌದಾ ಜಾಸ್ತಿ ಸೌಂಡ್ ಕಳ್ತದೆ ಅದಕ್ಕೆ
ಇವಾಗ
ಇವಾಗ ಪರವಾಗಿಲ್ಲ
ಹಾ ಹಾ ಅದ ಗಾಡಿಿ ಸೌಂಡ್ ಇರ್ಬೋದ ಅನ್ಸತ್ತಪ್ಪ ಅದು
ಹ್ಮ್ ಹ್ಮ್ ಆಯ್ತು ನಿಮ್ದು
ಏ ನಮ್ದು ಇನ್ನುೂ ಇಲ್ಲಪ್ಪ ಅದೇ ಮನೇೆಯಲ್ಲಿ ಲೇಟಗಿ ಬಂದೆ ಡ್ಯೂಟಿ ಅಿಂದ ಐವತ್ತು ಒಂಚರ ಆ ಕಡೆ ಕಡೆ ಅಂತ ಪಾರ್ಟಿ ಹೋಗಿದ್ದೆ ಹಂಗಾಗಿ ಲೇಟ್ ಆಯತು ನೋಡ್ಬಕ್ ಮ ಲ್ಲ
ಹೌದಾ
ಹಾ ಇಲ್ಲಿ ಬಂದ್ಬಿಟ್ಟೆಲ್ಲಬಿಟ್ಟೈತೆ
ಟೈಮ್ ಟೈಮ್ ಚೆನ್ನಾಗಿ್ ಊಟ ಮಾಡಬೇಕಕಪ್ಪಾ
ಹಾ ಅದೇ ಮಾಡ್ಬೇಕಂದ್ರೆ ಇದು ಏನಪ್ಪಾ ಮನೆ ನಮ್ಮ್ ಊರೇ ಬೇರೆ ಇಲ್ಲಿರೋದೇ ಬೇರೆ
ಹೌದಾ
ಹಾ
ಹ್ಮ್
ಹ್ಮ ಮತ್ತೆ ಆರಾಮಿದು ತಾನೆ
ಹ್ಮ್ ಆರಾಮ ನೀವು
ನಾನು ಆರಾಮಿದ್ದೀನಿ ಫೋನ್ ಹ್ತಾರಪ್ಪ ಅವಾಗ ಫೋನೇ ಮಾಡ್ತಾರೇನ ಯಾಕೆ
ಏ ಮಾಡ್ತನ್ ತಗಪ್ಪಾ ನಿಮಗ ಕಾಲ್ ಮಾಡ್ದ ಯಾರಿ ಮಾಡೋಣ ಹೇಳ
ಎಲ್ಲ ಬ್ಯುಝಿ ಪರ್ಸನ್ ಇವಾಗ ನೀವು ಫೋನ್ ಮಾಡ್ತಾ ಇಲ್ಲ
ಹಾ ಸರಿ ಸರಿ ನಾನು ಹೊಟ್ಟೆ ಅಷ್ಟತತೆ ಊಟ ಮಾಡ ಮತ್ತೆ ಮಾರ್ತನ್ ಬಿಟ್ಟಬ ನಾಳೆಲ್ಲ ನಾಡಿದ್ದು
ಹಾ ಸರಿ ಓಕೆ
ಹ್ಮ